ಆರಾಮನು
ಫಸ್ಟ್ಗೆ ಜಾಯ್ನಿಂಗ್ ಕಲ್ ಅಂತ ಲೇಟ ಆಗಿ ಬರ್ತದ
ಹ್ಮ್ ಸ್ವಲ್ಪ ಇದಾತುದದು
ರಿಪೇರಿ ನೆಟ್ ಇರಬೇಕು
ಹ್ಮ್ ಹೆವಿ ನೆಟ್ ತೊಂತದ ನೆಟ್ ಬಾಳ
ನೆಟ್ ತೊಗತೈತೇನು
ಹ್ಮ್
ಮತ್ತೇನಂತನಪ್ಪಾ ನಿಮ ಮಂಡ್ಯ ಸರ್
ಮಂಡ್ಯ ಸರ ಏನಿಲ್ಲಪ್ಪ ಅವ
ಆರಾಮ ಅದನ್ ಒಂದ
ಇನ್ನ ಎಲ್ಲ ಏನಿಲ್ಲ ಅವಾಗ ನಮ್ಗ
ಬೆಟ್ಟಿನೇ ಇಲ್ಲ ಕರೆ ನೋಡ ಅವನು
ಹ್ಮ್
ಇಂಗ್ಲಿೀಷ್ ಭೇಟೆಗಿದ್ ನೇನ್ ಮತ್ತೆ
ಇಂಗ್ಲೀಷ್ತ ಅವ್ನ್ ಸ್ಟೇಟಸ್ ನೋಡ್ತ ಆ ಮ ಬರ್ತ್ಡೇ ವಡ್ಡಿಂಗ್ ಡೇ ಇತ್ ಅವ್ ಸೇಟಸ್ ನೋಡಿಲ್ಲತ್ತ
ವೆಡ್ಡಿಂಗ್ ಎನಿವರ್ಸ ಡೇ ಇ ಆವತ್ ಅವನ್ ಬರ್ತಡೇನ ಇತ್ತು
ಅವತ್ ನಾ ಏನ್ ಮಾಡ್ಿಲ್ಲ ಇವನ್ ರೀಜನ್ ನೋಡಿನ ಅವತ್ ಇಡೋದಾಗಿಿಲ್ಲ ನನ್ಗ
ನಾನ್ ಅವ್ದ್ ಹಾಕಿದ್ದೆ ಇಂಗ್ಲೀಷ್ ಸರ್ದ್ ವೆಡ್ಡಿಂಗ್ ಅನಿವರ್ಸರಿ ಅದ ಹಾಕಿದ್ದೆ ಆಮೇಲೆ ಡಿಸೈನ್ ಹಾಕಿದನನೆ
ಡಿಜೆ ನಮ್ಗ ವಿಶ್ ಮಾಡಿಲ್ಲ ಮ ನಮ ಬತಾಿದ್ದ ನಾ ಹಾಕ್ಿದ ಅಂತು್ಿಟ್ಟನೆ ಹ್ಮ ಇಲ್ಲ ನಾನ ನೋಡಲ್ಲ ಬಸೋಣ್ಣ ಅವನ್ ತುಮ್ ಎಣ್ಣನ್ ಆತ್ತ ಅವ್ನು ಹುಡುಗಿ ಅಂಗಳ ಅಂತ
ಹ್ಮ
ಇನ್ನಪ್ಪ ಭಾರಿ ಕೇಕಟ್ಟಾನ
ನಮ್ ಕ್ಲಾಸ್ಮೇಟ್ ನೋಡೋಕೆ
ಹ್ಮ್ ಮನೆೆಯಂದ ಅಂತಲ
ಮನೆಯಂದೈಐತ ಅನಪ ಗೊತ್ತಿಲ್ಲ ಯಾವ್ದ ಟ್ಟನ ನಮ್ ಕ್ಲಾಸ್ಮೇಟ್ ಹುಗ್ಯಾರ್ನ್ನನೆಲ್ಲ ಇವರು ಮದುವೆ ಆದ್ರ ನಾವ್ ಯಾರ ಕ್ಲಾಸ್ಮೇಟ್ ಇದ್ದಾರದ ಮದುವೆ ಆಗ್ಬೇಕು
ಹ್ಮ್ ಕಡೆ ಮುದುಕಾಗಿ ಅಲ್ಲ ಮಾಸ್ತರ್ಗಳ ಇದ್ರ ಸಣ್ಣ ಸಣ್ಣ ಹುಡುಗ್ಯರ್ ಲಗ್ನ ಆತರಪ್ಪ
ಹಿಂದಿ ಮಾಸ್ತರ್ಲ್ಲ ಹಿಂದಿ ಭೇಟೆಗಿದ್ ನಾನು
ಮ ಬೆಟ್ಟ ಇನ ಎದಗಿರ ಇದ್ರ ಎಕ್ಸಾಂಬರ್ ಯ ಯಾಕಾ ಬೆಟ್ಟ ಈ ಕಡೆ ಬಂದಲ್ಲಾ ಪ್ರಭು ಬೆಟನ್ನ ಹೇ ಹೇ ಇಲ್ಲ ಸರ್ ನಾನು ಎಕ್ಸಾಮ್ ಬರಕ್ ಬಂದೇನೆ ಇದ್ರು ಯು ಎ ಎಕ್ಸಾಮ್ ಇದ್ದವಲ್ಲ ತಲಾಟೆ ಹ್ಮ್ ದಂಬರ ಮನ್ನಿರೆ ಎೇಡತ ಅಲ್ಲೇ ಬಿಿದ್ದ ಪೋಲ್ಲೀಸ್ ಸ ಸ ನೀವೇನ್ ಮಾಡ್ತೀರ ಅಂತ ನಾಕ ಕೇಳಿಲ್ಲ ಎಡು ಎತ್ತುತ್ತು ಇಲ್ಲ ೋಡಾಂದಪ್ಪಾ
ಹೇ ಹಾ
ಹ್ಮ್ ಅದ್ ಸಾಲಿ ಬಿಟ್ಟನ್ಲ ಮುರಾರ್ಜಿಗ ಸುಮ್ ಬೇರೆ ಕಡೆ ಮಾಡ್ತಾನ ಮಗ ಆತರ ಆತಾನಮಗ
ಹ್ಮ ಅವ್ನು ಯೆಂಗ್ ಪೋಲೀಸು ಆದ
ಹ್ಮ್ ಪೊಲೀಸ್ ಅವಪ್ಪ
ಹಾ ಅದೇ ಅಂತೀನೆ
ಕಾಂಟ್ಯಾಕ್ಟ್ ನನ್ ನಿನ್ಗ
ನನ್ ಕಾಂಟ್ಯಾಕ್ಟ್ ಅದನವಾ ಆ ಕಾಂಟಕ್ಟ್ ಅದಾನ ಇಂಗ್ಲೀಷ್ ಕಾಂಟ್ಯಾಕ್ಟ್ ಅದನ ಡಿಜೆ ಕಾಂಟ್ಯಾಕ್ಟ್ ಅದನ ಚಂದ್ರಶೇಖರ್ ಚಂದ್ರಹಾಸ ಅವನು ಕಾಂಟ್ಯಾಕ್ಟ್ ಅದ ನಾಲ್ಕು ಮಂದ ಕಾಂಟ್ಯಾಕ್ಟ್ ಅದಾರ ಇವರು ಮೂವಾರ ಹಾಕ್ ಇವ ಮಂಡ್ಯ ಸರ್ ಚಂದ್ರ ಹಸ
ಚಂದ್ರವಾಾಸಾ
ಹ್ಮ್ ನಾಲ್ಕು ಮಂದಿ ಕಾಂಟ್ಯಾಕ್ಟ್ ಡಿ ಜೆ ಅವ
ಹ್ಮ್ ಹ್ಮ್ ನಮ್ಗ ಇವ್ರ ಇಬ್ರೇ ಅದಾರ ಅದು ಇಂಗ್ಲೀಷ್ ಮಾಸ್ಟರ್ನ ಬಿಟ್ಟದ್ದಲ್ಲ ನಮ್ಮ್ ಮೆಡಿಕಲ್ ಮ್ಯಾಗ ಅವ್ರ್ದ ಯಾರದ ಮನಿ ಇತ್ ಅವ್ರ ಫ್ಯಾಮಿಲಿದ
ಹಾ
ಲಗ್ನ ಪತ್ರ ಕೊಡಕ್ ಹೊಟಿದ್ದ ಅರಾಮೀ್ರ್ ಅಂತ ನಾ ಮಾತಾಡ್ಸಿದ್ದೆ ಏನೋ ಪ್ರಭು ಇಲ್ಲ ಇದ ಏನಂತಂದ ಹ ಸರ್ ಇಲ್ಲಿ ನನ್ ಅವ ಲಗ್ನ ಪತ್ರ ಕೊಟ್ಟ ಲಗ್ನ ಪಾರ್ಪ ಅಂತ
ಹಾ
ಪತ್ರ ಕೊಡಣ ಅಂತೇಳಿ ಮತ್ತ ಹೋದ್ರಾಯ್ತ ಅಂತ ಹೇಳ ಹೋಗ್ ಬಂದಿವವಪ್ಪ
ರಾಮ್
ನಾನು ರಮೇಶ್ ಅಣ್ಣ ಇನ್ನೊಬ್ಬ ಭಯಾರ ಬೇಮಣ್ಣ ಸಳ್ಳ ಬ ಮಾಡ್ಣ
ಹಾ ಹಾ
ಹ್ಮ್
ಹಯ್ ಬಂದ್ರಂದನು
ಹ್ಮ್ ಯ್ ಬಂದ ನೋಣ
ಹಾಗ
ಹ್ಮ್ ಹ್ಮ
ಜರದ ಅಪ್ಪಾ ಪ್ರಭು ನೀನೆ
ಹಾ ಜೋರ ಮ್ರ ನಿಮ್ ಜೋರ ಇಂಜಿನಿಯರಿಂಗ್ ಮಾಡಿ್ರಿ ನೀವ ಯಾರ ನಮನ್ಲ ಆತಾಳ ಮೆಡಿಕಲ್ ಆಗ್ಬೇಕು ಏನ್ ಉಳಿಯಲ್ ಬ ಅ ಹೇಳೆ ಈಗ ಎಮ್ ಆರ್ ಪಿ ರೇಟ್ ಆದಂತ ಒಂದ ಮೆಡಿಸನ್ಗೆ
ಹಾ
ಅಲ್ಲಿ ನಮ್ಗ್ ಬಿಳೋದಕ್ ಸ್ವಪ ಕ್ಂಬೂತ್ ಬಿಡ ಒಂದ್ ಇಪ್ಪತ್ ನಲ್ತ್ ರೂಪಾಯಿ ಕೈ್ ಬಿಳುತ್ತಾ ಈಗ ಪೇಷೆಂಟ್ಗಿನ ಅರ್ಧ ಡಿಸ್ಕೌಂಟ್ ಕೊಡ್ಬೇಕು ಟೆನ್ ಪರ್ಸೆಂಟ್
ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಿ ಕೊಡ್ತಾರಪ್ಪಾ
ಈಗ ಕೊಡಾಕತ್ತರಿ ಈಗ ಎಲ್ಲಿ ಈಗ ಕೊಡ್ಲೇಬೇಕ ಈಗ ಆಪ್ಷನ್ ಏನಿಲ್ಲ ಈ ಮೆಡಿಕಲ್ ಹೆಚ್ಚದಾಗ
ಹಾ
ಅಂದ್ರ ಗಿಕ್ ಕೊಳತವ ಈಗ ಮೈಸೂರು ಮೆಡಿಕಲ್ದರು ಕೊಡ್ತಾರಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಪೋ ಅವರು
ಹ ಪಲೋದರ್ ಕೊಡ್ತಾರೆ ಹಿಂಗ ಸಾವರ ರೂಪಾಯಿ ಮ್ಯಾಗ ಹಿಂಗ ಏನಾರ
ಹ್ಮ್ ಏನ್ ಉಳಿಯಲ್ಲ ಮತ್ತ ಹ್ಮ್ ತಗೊಂಡತಾನ ತೊಂಡ ನಿ ಮಕ್ಕ ಈ ನನಗೆ ಗೊತ್ತ ಬಯ ನೀನ್ ಮ ಯ ಹುಳ ಕಡ್ತಾವ ವೈ ಇಲ್ಲಿ ಹುಳ ಕಡಲ್ಲ ಹುಳ ಒಳ್ಳೆ
ಅವ ಟ್ಯಾಬ್ಲೆಟ್ ನೀ ಮನೆ ಅಂಗ ನೆನ್ಪಿಟ್ಟಿರ್ತಿಲ್ಲಿ
ಟಾಬ್ಲೆಟ್ ಅಂಗ ನ್ ಪಡವಕ್ಕ ಪಾಯನ್
ಹಾ
ಏನ್ ನೆನ್ಪಿರ್ತವ ಸ್ವಲ್ಪ ಗೊತ್ತ್ತ ಯಾವ್ ದನ ಕಾರ ಮಾಡಬೋದು ಅ ಮೇರಿ ಅದ ಏನ್ ಸಂಬಂ ಇಿಲ್ಲ
ಅಂಗಂದ
ಹ್ಮ್ ನಮ್ುತ್ತ ಗೌರ್ಮೆಂಟ್ ನೌಕರಿ ಬೇರೆಏ್ ಮಾಡತಾನ ಅಲ್ಲಿ ನಮ್ ಮಾಲಕ
ಹಾ
ಅಂತ ಎಲ್ಲಾ ಟ್ಯಾಬ್ಲೆಟ್ ಕಲ್ತ ನಾವ
ಹ್ಮ ನಮ್ ತಮ್ಮನ್ ಬಿಡಬೋದನ್ನು ಕ ಹ ಒ ಸು ಪ್ರಾಕ್ಟೀಸ್ ಎರಡು ತಿಂಗಳು ಪ್ರಾಕ್ಟೀಸ್ ಕಿಸ
ಹ್ಮ್
ಟ್ಯಾಬ್ಲೆಟ್ ಇವೆೇ ಇವೆ ಅಂತ ಗೊತ್ತವು ಕಲ್ಲ ಮ್ರ ಮಬ್ಬ ಯತ
ಗೊತ್ತತ್ತೇನ್ ಸನ್ಲಿ ಏನ್ ಓಲ್ಸ್ಬೇಕು ಅಂದ್ರ ಈ ಕಾಂಪಿಟೇಟಿವ್ ಗಿಂಪ್ಟೇಟಿವ್ ಏನ್ ಪೊಲೀಸ್ ಗಿಲೀಸ್ ಐತನಾ
ಓದಲ್ಲ ಅದು ಮಬ್ಬ್ ಐತ್ತಲೇ ಅದ್
ಹಾ ಓದತಮ್ಮ ಮಾರಯ್ಯ ಹಂಗೆ ಅಂತೀರ
ಮಬ್ಬದನವ ಏನ್ ಮಣ್ ಬಿ ಬರ್ಲ ಇಂಗ್ಲೀಷ್ ಒಳಗ್
ಹ್ಮ್ ಮತ್ತ ಪಿ ಯು ಸಿ ಪಾಸ್ ಏನ ಇಲ್ಲಾ ಹೆಂಗಿದ್ರ
ಪಿ ಯು ಸಿ ಪಾಸ್ ಅಯ್ಯ ನೋಡು ಒಂದ್ ಲಗ ಹೊಡೆದಿದ್ದ
ಹ್ಮ್
ಹೊಳ್ಳಿ ಕಟ್ ಬರದ್ ಪಾಸ್ ಅಗ್ಯನ್ ನೋಡು
ಹ್ಮ್ ಹ್ಮ್ ತುಂಬ ಬೇರೆ ಐಟಗಿಟ ಏನ್ರಾ ಮಾಡಿಸಬೇಕಿಲ್ಲ
ಅಯ್ಯಾ ಇಂಟ್ರೆಸ್ಟ್ ಇಲ್ಲವ ಒಟ್ಟು ಓದ್ ಇಂಟ್ರೆಸ್ಟ್ ಇಲ್ಲ ಕಾರ್ ತಗೋಬೇಕು ಬೆಂಗ್ಗಳೂರೊಳಗ್ಗ್ ದುಡಿಸ್ಬೇಕು
ನ ಬಾವು ದೊ್ತ್ತಿಲ್ಲ ಅ ತದು ಬಾರಿ ಬಿಜನೆಸ್ ಹಾ
ಇಂಥವ್ ಮಾಡಕ ಇಂಥವ್ ನಮ್ಮ್ ಮನೆ ಬ್ಯಾಡ್ ಅಂತಾರ ಅವ ಎಲ್ಲ ಕಾರು ಏರು ಎಕ್ಸಿಡೆಂಟ್ ಜಾಸ್ತಿ ಆತ ಕಡೆ ಸೈಡ್ ಎಲ್ಲ ನಾವ್ ಅಲ್ಲೇ ನೀವ್ ಇಲ್ಲೇ ಬ್ಯಾಡ ಅಂತ ನಾ ಮನೆ ಟ್ಯಾಕ್ಟ್ರಿ ಮಾಡ ಅಂತಾರ ಟ್ಯಾಕ್ ಟ್ರೇ ಮಾಡಾಮ ಇಲ್ಲೇ ಇರಂತಾರ
ಹ್ಮ್
ಳೆ ನ ಹೊಡ್ಕೊಂತ ಒಂದ್ ವರ್ಷ ಹೊಡಿ ನೀನು ಆಮೇಲೆ ಕಾರ ತೋಳಮ್ಮ್ ಅಂತ ಸಾವಿರ
ಹ್ಮ್ ಹ್ಮ್
ಟ್ಯಾಕ್ಟ್ರಿ ಮಾಡಮ್ಮ ಟ್ಯಾಕ್ಟ್ರ ಮಾಡಿದ ಅ್ರ ನಡಿತೈತಿ ನಾವೆಲ್ಲ ಇಲ್ಲೇ ಇರತಿ ತ್ತೇವೆ ಎಲ್ಲ ತನ್ ತನ್ ಕೊಡ್ತೀವಿ ಎಲ್ಲ ಇದು ಮಾಡ್ತೀವಿ
ಹ್ಮ್
ಅಂತರ ಅವ್ರು
ಅಂದ್ರು ಒಂದ್ ಮೈಂಡ್ ಸೆಟ್ ಬೇರೆ ಆದತ್ತು ಓದೋದ್ ಇದಲ್ಲ ಒಂದು ಓದದ
ಮಾಡಿದ್ರ ಕಾರ ಬೇಕ ಅವಂಗ್
ಹ್ಮ್
ಹ್ಮ್ ಕಾರ್ ಬೇಕು ನೋಡ ಅವನೀಗ ಹೆಣ್ತಾವು
ಹೌದೌದು
ಹೌ ಬ ಮಾಡ್ತ ಎಪ್ಪೋ ಏಪ್ಪ ನಿಮ್ಮ ಅಣ್ಣ
ಹ್ಮ ರಮೇಶ್ ಅಣ್ಣ ಏನ್ ಧಾರವಾಡ ಏನ್ ಬಿ ಎಸ್ ಡಿ ಎಫ ಡಿ ಓದಕ್ಕು ಏ
ಹ್ಮ್ ಲೈಬ್ರರಿ ಹೆಚ್ಚಣ ಲೈಬ್ರೆರಿ ಆಗದಾನ ಇ
ಖರ್ಚು
ಈಗ ಮೊದಲ ಒಂದ್ ಲೈಬ್ರರಿ ಇದ್ರಾಗಿದ್ದವ ಅಂದ್ರ ಲೈಬ್ರರಿ ಇದ್ರಾಗ ಊಟ ಹಾಕಿ ಹಿಂಗ ಏನ ಇದಕ್ಕ ಫ್ರೀ ಇದ್ದ ಅಲ್ಲಿ ಈಗ ಅಲ್ಲಿ ಏನ ಒಂದ್ ಸ್ವಲ್ಪ ಮತ್ ಬೇರೆ ಬೇರೆ ಕೆಲಸ ಅಚ್ಚಗಂತ ಮಕ್ಕಳವರು ಅದಕ್ಕ ಬಿಟ್ಟು ಈಗ ರೂಮ್ ಇಡ ತಾವೆ
ಸಾವಾವ ಅಡಂತ ಕರ್ಚ ಬರ್ತಂಗ ಮೂರ್ ಸಾವಿರ ಬರ್ತಂಗ
ಹಾ ಬರ್ತ್ ಮತ್ತತ್ ಅಡ್ಗಿ ಇವರೇ ಮಾಡ್ಕೋಬೇಕಲ್ ರೈಸ್ ಪಲ್ಯ ಏನಾರ ಊರಿಂದ ಅಂದ್ರ ರೊಟ್ಟಿಗಿಟ್ಟಿ ತರ್ಸಿರ್ತಾರ
ದೂರ ತಮ್ಮ ಈ ಊರು ಸಲ್ಪ
ಹೋದಾಗ ಒಮ್ಮೆ ಹಿಂಗ ತಾವು ಹೋದಾಗ ಒಮ್ಮೆ ತಗೊಂಡು ಬಂದಿರ್ತಾರೆ ಒಂದಿಷ್ಟು
ಮನೆಗೆ ರಮೇಶಣ್ಣ ಅವರು ಬಂದಿದ್ರು ರಮೇಶಣ್ಣ ಬಂದಿದ್ದಪ್ಪ ನಮ ಬಾಳ್ ಕ್ಲೋಜ್ ಅವ ಇಲ್ಲಿ ಸುರ್ಪರ್ ಅಷ್ಟೇ ಹಾಸ್ಟಲ್ ಮೊದಲ
ಹಾ
ಮೊನ್ನೆ ಒಂದು ಲಗ್ನ ಇತ್ತು ನಮ್ಮ ಫ್ರೆಂಡು ರೂಮ್ ಮೇಟ್ ಇ ಇವನು ನಮ್ ರೂಮ್ನ ಆಗಿದ ಮೊದಲ ಹ ಏನ ಹ್ಮ್
ಹಾ ಹಾ
ಅದೇ ನಾವ್ ಡಿಗ್ರಿ ಜಾಯ್ನ್ ಆಗಿದ ಆ ವರ್ಷವಾದವ
ನೀವ ಜಾಯಿನ್ ಆದ ವರ್ಷ ಒಂದ್ ವರ್ಷ ಇದತ್ ನನ್ ನಿಮ್ ಜೊತೆ ಹ ಹ ಹ ಹ್ಮ್ ಹಾ
ಹ್ಮ್ ಬಿಯರ್ ಡೆಲೇ ಮಾಡಿದ್ ದಪ್ಪ ಆ ಕಡೆ ಶಿವಮೊಗ್ಗನ್ ಎಲ್ಲೇ ಮಾಡಿ
ಆ ಕಡೆ ಮಾಡಿದ್ದ ಹೌದು ಎಲ್ಲಾ ಮಾಡಿದ್ದಪ್ಪ ನನನಕಷ್ಟ ಹ್ಮ
ಹ್ಮ್ ಮನೆಿ ಒಂದ್ ಲಗ್ನಕ್ಕಯ್ದೀೋ ಅದ್ ಬೆಟ್ಟೆ ಅದ ದಪ್ಪಗೇನ ಆ ಸ್ವಲ್ಪ ಅಗಾನ ಅವಾಗ ಬಾರಿ ಇದ್ದು ಮೊದಲು ಹಾಸ್ಟೆಲ್ದಾಗ
ಹಾ ಇಲ್ಲಿ ಸ್ವಲ್ಪ ಹೊರ್ದಾಗಿದ್ದಾಗ ಹ್ಮ್ ಹ್ಮ್ ಹ್ಮ್
ನಾವ್ ಬಂದ್ೀವಿ ಅದೇ ವರ್ಷ ಹೋಗಿ ನೋಡ್ ಬಸೋಣ ಅಲ್ಲಿ ಮುರಾರ್ಜಿದಾಗ
ಹಾ
ಹಾ
ಹೌದ ಹೌದು ಹ ಭಗವಂತ ರಾಯ ಅವ
ಹ್ಮ್ ಬಸವಣ ನೀನು ತಪ್ಪ ಮಾಡಿ ನೋಡ್ ಬಸಣ್ಣ ನೀ ನೇವಿ ಗಿವಿ ಎಕ್ಸಾಮ್ ಬರದ್ರ
ಹಾ
ಕ್ಯಾ ಬಾತ್
ನೇವಿ ಗಿವಿ ದು ನೋ ಖರೆ ನೋ
ನಮ್ ದೋಸ್ತರು ಇಲ್ಲಿ ನಮ್ ಕ್ಲಾಸ್ಮೇಟ್ ಶಂಕ್ರ್ಯ ನರ್ಸಲಿಂಗ ಅಂತ ಗೊತ್ತಿಲ್ಲ
ಹ ಒಂದ ನಮ್ಮ ಕಿತ್ತ ಸಣ್ಣ ಹುಡುಗರ ನಮ್ಮ್ ಹಳೆ ಕ್ಲಾಸ್ಮೇಟ್ ಇದ್ದಿದ್ದೆ ನೇವಿ ನಮಗೇನು ಗೊತ್ತ ಇದ್ದುದಲ್ಲೇ ಅದ
ಎಲ್ಲಾ ನಾನು ಮನ್ನೆ ಬರ್ದ ಬನ್ನಿ ಆದ್ರೆ ನೇವಿ ಬೆಂಗ್ಳೂರ್ ಹೋಗಿ ಬರ್ದನ್ ಅದು ಅಸಿಸ್ಟೆಂಟ್ ಬರ್ ಏ ಹ ಆಲ್ ರೌಂಡರ್ ನಾ ಕಡೆ ಇರ್ತ ಗೊತ್ತಲ್ಲ ಹ್ಮ್ ಸುಮ್ಮನೆ ಕಡೆ ಸಿಗುತ್ತಾ ಆಕಡೆೋಗ ಹೋಗದ
ನಟ್ಟ ಹೆಂಗ್ ಈಜಿ ಇತ್ತ ಹೆಂಗತ್ತ ಹೆಂಗಿತ್ತು ಹೆಂಗಿತ್ತ
ಈಜಿನ ಇತ್ ನಾವವು ಓದಿಲ್ಲ ಅದು ಅರವತ್ತು ವರ್ಷದ ಡ್ಯೂಟಿ ಅದಲ್ಲ ಸ್ವಲ್ಪ ಟಫ್ ಬರ್ತ ಎಕ್ಸಾಮ್ ಡ್ಯೂಟಿ ಆದದುು ಅರವತ್ತು ವರ್ಷದ ವು ಬರೀ ನಾಲ್ಕ್ ವರ್ಷದ ಅಲ್ಲ ಅಗ್ನಿವೀರ್ ಅಂತ ಅಲ್ಲದು
ಹಾ
ಅರವತ್ ವರ್ಷದ್ದು ಬೇರೆ ಹಾಕಿದನನೆ ಅದ್ರಾಗ ನಾನು ಮೆಡಿಕಲ್ ಅಸಿಸ್ಟೆಂಟ್ ಅಂತ ಬರ್ತದೆ ಹ್ಮ್ ಮೆಡಿಕಲ್ದಾಗ ಆಕಿದ್ದು
ನಿಮ ಇದ್ರ ಮ್ಯಾಗ ಡಿ ಪಫಾರ್ಮೆಸಿ ಮ್ಯಾಗ
ಹ್ಮ್
ಹಾ ಹಾ ಹಾ
ಆಯ್ತು್ ಇಪ್ಪತ್ತೊಂದದ ಲಾಸ್ಟ್
ಇಪ್ಪತ್ತೊಂದೇ ಏನ್
ಹ್ಮ್ ಇಪ್ಪತ್ತೊಂದ್ರ ಮಾಡ್ಕ ಬೇಕ್ ಅದು
ಹ ಹೌದಾ ನಮ ಕಾಕನ್ ಮಗ ಈಗ ಎಂಟನೇ ಕ್ಲಾಸ್ ತಿ ತದ ನನ್ ಕಿತ್ತ ಆಯ ನಾನ್ ನೋಟ ಅದನ ಈಗ ನಾ ನೋ ಪಟ್ಟತನ ಆ ದ ಪಾಯಿತ
ಹ್ಮ್
ಹೌನ್ ಓದಿಸಬೇಕ ನೋಡ್ ಅಪ್ಪ ಏಲ್ಲ
ಯಾ ಕೋರ್ ಚಲೋ ಜಾಬ ಅದು ಮಾಡಿಸಬೇಕ.
ಈಗ ಎ ಕ್ಲಾಸ್ ಸೆವೆನ್
ಎಂಟನೇ ಕ್ಲಾಾಸಾ
ಎಂಟನೇ ಕ್ಲಾಸ್
ಹ್ಮ್ ಹ್ಮ್ ನಾನು ಬರ್ಸೋಣ ಏನಾಗಿ್ಯ ಅಂದ್ರೆ ಅಳೆ ಒಂದಿವ್ ಕಾಲು ಒಂದ್ ಹ ನಿನ್ಂಗ ಆಗಿಬಿಟ್ಟ ಮೂರ್ ಕಾಲ್ ಹಿಂಗ ಹೋಗಿ ಜ್ರ ಹದ
ನಾನು ಹಗೆ ಹೋಗ್ಯಪ್ಪ ಮೂರ್ ನಾನು ಹಂಗೆ ಹೋಗ್ಯವ ಮೂರು
ಸನನೆ ಸನಿ ಹಚ್ಚೆ ವೇವಸ್ಟ್ ಮಾಡ್ಿಕಿು
ನಾನು ಹಂಗೆ ಆಗಪ್ಪೋ ನಾನ ಮೂರಂಗೆ ಹೋಗ
ಸರಿ ಲಾಭಸಣ್ಣ